ಹಲೋ
ಹಾ ಹೇಳಿ ಊಟ ಆಯ್ತಾ ಚೆನ್ನಾಗಿದ್ದೀರಾ.
ಹೂ ಆಯ್ತ್.
ಏನ್ ಮಾಡ್ತಿದ್ದೀರಾ ಊಟ ಏನ್ ಮಾಡದ್ರಿ. ಊಟ ಏನ್ ಮಾಡಿದ್ರಿ.
ಅನ್ನ, ಸಾರು ನೀವು.
ನಾವು ಅನ್ನ, ಸಾಂಬಾರ.
ಹೌದಾ.
ಏನ್ ಮಾಡ್ತಿದ್ದೀರಾ.
ನಾವು ಸುಮ್ನೆ ಕೂತಿದ್ದೀವಿ ನೀವು.
ಅದ ನಾವು ಓದ್ಕೊಂತಿದ್ವಿ.
ಓಹ್ ಹೌದಾ.
ಹ ಹಲೋ. ಹೇಳು
ಹಲೋ
ಮತ್ತೆ ನಿಮ್ಗೆ ಈ ಪರಿಸರ ಅಂದ್ರೆ ಇಷ್ಟನಾ.
ಹೌದು ಪರಿಸರ ಅಂದ್ರೆ ತುಂಬಾ ಇಷ್ಟ.
ಅ
ಹ್ಮು
ದಲ್ಲಿ ಮರಗಳು, ಪಕ್ಷಿಗಳು ಪ್ರಾಣಿಗಳು ಅಂದ್ರೆ ಇಷ್ಟನಾ ಅಥವಾ ಏನಿಷ್ಟ ನಿಂಗೆ.
ಪಕ್ಷಿಗಳು ಇಷ್ಟ, ಪ್ರಾಣಿಗಳು ಇಷ್ಟ ಆದ್ರೆ ಹಾವು ಇಷ್ಟ ಇಲ್ಲ ನಂಗೆ. ಯಾವ ಕಚ್ಚುತಲ್ವ ಅದು ಯಾವು ಇಷ್ಟ ಇಲ್ಲ.
ಹಾ ಮ
ನಿಮಗಿಷ್ಟನಾ ಇಲ್ಲ ಈ ಬ್ಯಾಗಲ್ಲಿ ಇಟ್ಟಿದೀನಿ
ಹ್ಮು ಮತ್ತೆ ಹೇಳಿ.
ಹೇಗಿದೆ ನಿಮ್ಮ ಪರಿಸರ, ನಿಮ್ಮ ವಾತಾವರಣ ನೀವಿರೋ ಕಡೆ.
ಫುಲ್ಲು ಮಳೆ, ಮೋಡ ಎಲ್ಲ ಬಿಸ್ಲಿಲ್ಲಾ ಜಾಸ್ತಿ ಫುಲ್ ಮೋಡ ಆಗ್ಬಿಟ್ಟಿತ್ತೆ ಮಳೆ ಅಂದ್ರೆ ಮಳೆ.
ಹ್ಮು ಹ್ಮು
ಫುಲ್ಲು ಮಳೆ ಮೋಡಾಗ್ಬಿಟ್ಟೆ ಗಿಡ, ಮರ ಫುಲ್ ಹಸಿರು
ಮಳೆ ಬಂದ್ರೆ ನೋಡಕೆ ಚೆನ್ನಾಗಿರುತ್ತೆ ಅಲ್ವಾ ಈಚೆ.
ಸರ ಹೌದ್ ಹೌದು ಸುಂದರವಾಗಿ ಕಾಣಸು
ಹೌದು ಹೂಗಳು ಬೆಳೆಯುತ್ತೆ ಕೆಳ್ಗಡೆ ಹುಲ್ಲುಗಳೆಲ್ಲ ದೊಡ್ಡದಾಗಿ ಬೆಳೆಯುತ್ತೆ ಮರಗಳೆಲ್ಲ ಚೆನ್ನಾಗಿರುತ್ತೆ
ಕೆರೆ ಕೆರೆ ಬಾವಿ ಕಟ್ಟೆ ಎಲ್ಲ ತುಂಬಿರುತ್ತೆ ನೀರಲ್ಲಿ ತುಂಬಿ ತುಳುಕುತ್ತೆ ಹಾ ಹೌದು
ಮತ್ತೆ ಈ ಮಳೆಗಾಲಕ್ಕಿಂತ ಬೇಸಿಗೆ ಕಾಲ ಹ ಯಾವ್ದು ನಿಮ್ಗ ಇಷ್ಟ ಬೇಸಿಗೆ ಕಾಲನ ಮಳೆಗಾಲನ
ಎರಡು ಅರ್ಧ ಅರ್ಧ
ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನಂದ್ರೆ ಎಲ್ಲಾ ಮಕ್ಕಳಿಗೆಲ್ಲ ರಜೆ ಕೊಡ್ತಾರೆ ಎಲ್ಲರುವೆ ಹೊರ ದೇಶಕ್ಕೆ ಮನೆಯವರೆಲ್ಲ ಸೇರ್ಕೊಂಡ ಪ್ರವೇಶ ಎಲ್ಲ ಹೋಗ್ತೀವಿ ನಾವು
ಹ್ಮ್
ಅದನ್ನೇ ಹೇಳ್ದೆ ಈ ಮಳೆಗಾಲದಲ್ಲಿ ಅಂದ್ರೆ ಈಚೆ ಹೋಗಕ್ಕೆ ಆಗಲ್ಲ ಆದ್ರೆ ಪರಿಸರ ನೋಡಕೆ ಚೆನ್ನಾಗಿರುತ್ತೆ ವಾತಾವರಣ ನೋಡಕ್ಕೆ
ವಜ್ಜೆ ಆಗಿರುತ್ತಲ್ವಾ
ಹ್ಮ್ ಹೌದು
ಹ್ಮ್
ನೋಡಕ್ಕೆ ಚೆನ್ನಾಗಿರ್ತ್ತೆ ಆದ್ರೆ ಈಚೆ ಹೋಗಕ್ಕೆ ಆಗಲ್ಲ ಮತ್ತೆ ಬೇಸಿಗೆ ಕಾಲದಲ್ಲಿ ಏನು ಅಂದ್ರೆ ತುಂಬಾ ಬಿಸಿಲು ನಮ್ಮ ಮುಖವನ್ನ ನಾವೇ ಎದ್ದು ಚೆನ್ನಾಗ್ ನೋಡ್ಕೋಬೇಕು
ಹ್ಮ್ ಹೌದು ಮತ್ತೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಪ್ರಾಣಿ ಪಕ್ಷಿಗೆಲ್ಲ ನೀರಾಗುತ್ತೆ ಕೆರೆ ಕಟ್ಟೆ ಎಲ್ಲ ತುಂಬಿರುತ್ತಲ್ವ
ಹಾ ಹೌದು
ಅದಕ್ಕೆ ಆಹಾರ ಇರುತ್ತೆ ಮತ್ತೆ ಬೆಳೆ ಬೆಳಿತರಲ್ಲಿ ರೈತ ರೈತರು ಅದು ಆಹಾರ ಎಲ್ಲ ಅವಿಗೆ ಪಕ್ಷಿಗಳಿಗೆ ಊಟ ಆಗಿರುತ್ತೆ
ಹೌದು
ಮತ್ತೆ ಏನು ಇದು ಪರಿ ಬೇಸಿಗೆ ಕಾಲ ಮತ್ತೆ ಮಳೆಗಾಲದಲ್ಲಿ ಏನ ಇದು ಅಂದ್ರೆ ಬೇಸಿಗೆ ಕಾಲದಲ್ಲಿ ಅ ಪರೀಕ್ಷೆಗಳು ಆ ಸಮಯದಲ್ಲಿ ಎಲ್ಲರಿಗು ಬರೋದು ಅಲ್ವಾ ರಜೆಗಳು ಎಲ್ಲರಿಗು ಆ ಸಮಯದಲ್ಲಿ ಎಲ್ಲರಿಗು ರಜೆ ಕೊಡೋದು
ಹ್ಮ್ ಹೌದೌದು
ಮತ್ತೆ ಹೊರ ದೇಶಕ್ಕೂ ಆ ಸಮಯದಲ್ಲಿ ಎಲ್ಲರೂ ಹೋಗೋದು ಅಲ್ವಾ
ಹ್ಮ್
ಪ್ರವೇಶ ಮದಕ್ಕೆ ಎಲ್ಲ ಐ ಸೇರ್ಕೊಂಡ್ ಹೋಗೋದು
ಪರಿಸರ ಇಲ್ಲಾಂದ್ರೆ ನಾವ್ ಇಲ್ಲ ನೀರ್ ಬೇಕು ಸೂರ್ಯನ ಬೆಳಕು ಬೇಕು ಮಣ್ ಬೇಕು ಸರಿಯಾದ ಆರೈಕೆ ಬೇಕು
ಮತ್ತೆ ಇನ್ನೇನೆನ್ ತಿಳಿದಿದೆ ನಿಮ್ಗೆ
ಹಾ ಹೇಳಿ
ಇನ್ನು ಏನೇನ್ ತಿಳಿದಿದೆ ಪರಿಸರ ಬಗ್ಗೆ
ಪ್ರಾಣಿಗಳಿಗೆ ಆಹಾರ ನೀರು ಕ್ಷಿತ ಸ್ಥಳ ಮತ್ತು ಆರೋಗ್ಯದ ಆರೈಕೆ ನೀ
ಅಂದ್ರೆ ಈ ಪರಿಸರದಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಪರಿಸರ ಅಂದ್ರೆ ನಾವ್ ಸುತ್ತಮುತ್ತ ಇರೋ ಪ್ರಕೃತಿ ಮತ್ತೆ ಜಗತ್ತು ಗಾಳಿ ನೀರು ಮಣ್ಣು ಮರಗಳು ಪ್ರಾಣಿಗಳು ಮತ್ತೆ ಮಾನವರು ಇವರೆಲ್ಲಾನೂ ಸೇರಿ ರೂಪಿಸೋದೆ ಪರಿಸರ ಅಲ್ವಾ ಈ ಪರಿಸರ ಜೀವಿಗಳ ಬದುಕಿಗೆ ತುಂಬಾ ಮುಖ್ಯ
ಹ್ಮ್
ಹಾಗೆ ಶುದ್ಧ ಪರಿಸರ ಉತ್ತಮ ಆರೋಗ್ಯ ಮತ್ತೆ ಸಂತೋಷವನ್ನ ನಮ್ಗೆ ಕೊಡುತ್ತೆ ಮತ್ತೆ ಮರಗಳು ಚೆನ್ನಾಗಿ. ಮಳೆ ಬಂದು ಮರಗಳು ಬೆಳಿಯೋದ್ರಿಂದ ಆಮ್ಲಜನಕ ನಮ್ಗೆ ಸಿಗುತ್ತೆ. ನದಿಗಳು ಕೆರೆಗಳು ಸಮುದ್ರಗಳೆಲ್ಲ ತುಂಬಿ ತುಳುಕುತ್ತೆ.
ಮತ್ತೆ ಪರಿಸರವನ್ನ ಕಾಪಾಡೋದು ನಮ್ಮೆಲ್ಲರೂ ಕರ್ತವ್ಯ ಆಗಿರುತ್ತೆ ಆಗಿದೆ ಅಲ್ವಾ
ಮತ್ ಮತ್ತೆ ಇತ್ತೀಚಿಗೆ ನೋಡ್ಬ ನೋಡ್ತಿದ್ದೀವಿ ಅಂದ್ರೆ ಈ ಪರಿಸರ ಮಾಲಿನ್ಯ
ಮತ್ತೆ ಏನ್ ಗೊತ್ತೇಳ್ರಿ
ಅದೇ ಇತ್ತೀಚಿನ ದಿನಗಳಲ್ಲಿ ಪರಿಸರ ನೋಡಿದರೆ ಮಾಲಿನ್ಯ ಹೆಚ್ಚಾಗ್ತೈತೆ ಅಂದ್ರೆ ವಾಹನದ ಒಳ್ಳೆ ಹೊಗೆ ಮತ್ತೆ ಕಾರ್ಖಾನೆಗಳಿಂದ ಬರುವಂತ ತಹ ಹೊಗೆ ಪ್ಲಾಸ್ಟಿಕ್ ಬೆಳಕೆ ಹೌದು ನೀರು ಮತ್ತೆ ಮಣ್ಣೆಲ್ಲ ಮಾಲಿನ್ಯ ಆಗ್ತೈತೆ ಈದ್ ಈ ವಾಹನಗಳ ಹೊಗೆಯಿಂತ ಅಲ್ವಾ
ಅದು ಬೆಳವಣಿಗೆ ಆಗ್ಬೇಕಂದ್ರೆ ನೀರ್ ಬೇಕು.
ಹೌದು ಇದೆಲ್ಲ ಮಾಲಿನ್ಯ ಆಗ್ತಿರದು. ಇಂದ್ರೆ ಮಾನವನ ಆರೋಗ್ಯದ ಮೇಲೆ ತುಂಬಾ ಹಾನಿ ಉಂಟಾಗ್ತೈತೆ ಹ್ಮ್ ಹಾಗೆ ಪರಿಸರ ಸಂರಕ್ಷಣೆಗಾಗಿ ಹೆಚ್ಚು ಮರಗಳನ್ನ ನೀಡಬೇಕು ಪ್ಲಾಸ್ಟಿಕ್ ಬಳಿಕೆಗಳನ್ನ ಕಡಿಮೆ ಮಾಡಬೇಕು
ಹ ಒಂದ್ ಬೀಜ ಹಾಕಿದ್ಮೇಲೆ ಭೂಮಿಗೆ ಅದು ಒಂದ್ ಗಿಡ ಆಗುತ್ತೆ ಗಿಡ ಹಾಕ್ಬಿಟ್ಟು ಅದು ದೊಡ್ದು ಮರ ಆಗಿ
ಹೌದು ಹೌದು ಮತ್ತೆ ನೀರನ್ನ ವ್ಯರ್ಥ ಮಾಡೊದು ಮಾಡ ಮಾಡ್ದೇ ಉಳಿಸ್ಬೇಕು ಸ್ವಚ್ಛತೆನ ಕಾಪಾಡ್ಬೇಕು ಅಲ್ವಾ
ಅದುಕ್ಕೆ ರಾಸಾಯನಿಕ ಗೊಬ್ಬರ ಹಸು ಇದು ಸಗಣಿ ಗೊಬ್ಬರ ಅದೆಲ್ಲ ಹಾಕ್ಬೇಕು ಅದು ಪೌಷ್ಟಿಕವಾಗಿ ಬರ್ಬೇಕು. ಹಣ್ಣ್ ಬಿಡ್ಬೇಕು ಕಾಯಿ ಬಿಡ್ಬೇಕು ಹೂವು ಬಿಡ್ಬೇಕು ಅಂದ್ರೆ.
ಹೌದು
ಮುಖ್ಯವಾಗಿ ನೀರ್ ಬೇಕು ಅದು ಬೀಜ ಬಿತ್ತಿದ ಮೇಲೆ.
ಮತ್ತೆ ನಿಮಗ್ ಏನೇನ್ ಗೊತ್ತ
ಅಂದ್ರೆ ಶಾಲೆಗಳು, ಕಾಲೇಜುಗಳು ಮತ್ತೆ ವಿದಿಧ ಸಂಘ ಸಂಸ್ಥೆಗಳು. ಈ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಸೊ ಕೆಲ್ಸ ಮಾಡ್ತ ಮಾಡ್ತಿದಾರಲ್ವೆ ಎಲ್ಲರೂವೆ.
ಹೌದ್ ಹೌದು.
ಅಂದ್ರೆ ಶಾಲೆಗಳಲ್ಲಿ ಏನ್ ಮಾಡ್ತಿದಾರ ಅಂದ್ರೆ ಮಕ್ಕಳುಗಳಿಗೆ ಚೆನ್ನಾಗಿ ಸ್ವಚ್ಛತೆಯನ್ನ ಕಾಪಾಡ್ಬೇಕು. ಆ ನಮ್ ಸುತ್ತ ಮುತ್ತಲ ಇರೋ ಜಾಗವನ್ನ ಸ್ವಚ್ಚಾಗಿ ಇಟ್ಕೋಬೇಕು. ಅಲ್ಲಿ ಸ್ವ ಚ್ಚ ಇಲ್ಲ ಅಂದ್ರೆ ನಮ್ಗೆ ರೋಗಗಳು ಎಲ್ಲ ಬರೋದು. ಪರಿಸರ ಮಾಲಿನ್ಯ ಆಗೋದು.
ಹ್ಮು
ಮತ್ತೆ ಗಿಡಗಳನ್ನ ಬೆಳೆಸ್ಬೇಕು ಅಂತ ಎಲ್ಲಾ ಕಡೆ ಹೇಳ್ಕೊಡ್ತಾ ಇದ್ದಾರೆ ಮಕ್ಳಿಗೆಲ್ಲ.
ಹೌದ್ ಹೌದು ಶಾಲೆಗಳಲ್ಲಿ ಗಿಡ ನೆಡ್ಬೇಕು ಅವನ್ ಬೆಳಸ್ಬೇಕು.
ಹೌದು ಹೌದು.
ಅಂದ್ರೆ
ಈಗ ನಿಮ್ಗೆ ಪರಿಸರ ಅಂತ ಹೇಳಿದ್ರು ಒಬ್ಬರು ನ್ಯಾಪಾಕ ಬರ್ತಾರಲ್ವಾ ಸಾಲ ಮರದ ತಿಮ್ಮಕ್ಕ. ಇದ್ದೆ ನಿಮ್ಗೆ ಕೇಳಿದ್ದೀರ ಅವ್ರ ಹೆಸರು. ತುಂಬಾ ಮರಗಳನ್ನೆಟ್ಟಿ ನೆಡಸ್ತಾ ಇದ್ರು. ಅಂತ ಅವ್ರ ಕಥೆ ಎಲ್ಲ ಗೊತ್ತಿದೆ ನಿಮ್ಗೆ.
ಅವ್ರದ್ದೊಂದು ಇದನ್ನೆ ಬುಕ್ಕೆ ಬರದ್ ಬಿಟ್ಟಾರಲ್ವಾ.
ಸಾಲು ಮರದ ತಿಮ್ಮಕ್ಕ ಅಂತ ಅವರಿಗೆ ಗಿಡ ಗಿಡ, ಮರ ಅಂದ್ರೆ ತುಂಬ ಇಷ್ಟ ಅಂತೆ.
ಹೌದು ಅವರು ಥೆ ಏನ್ ಹೇಳ್ಬೇಕುಂದ್ರೆ ಅವ್ರಿಗೆ ಮಕ್ಳ ಇಲ್ದೆ ಇರೋದ್ರಿಂದ ಅವರು ಆ ಮರಗಳನ್ನ ತಮ್ಮ ಮಕ್ಳಂತೆ ಪ್ರೀತಿಸಿ ಸಾಕದ್ರು. ಮತ್ತೆ ಅವ್ರು ಎಲ್ಲಿದ್ರು ಅಂದ್ರೆ ಹುಲಿಕಾಲ್ನ ಕೊಡೂರುವರೆಗೆ ಸುಮಾರು ನಾಕ್ ಕಿಲೋಮೀಟರ್ ರಸ್ತೆ ಬದಿಯಲ್ಲಿ ನೂರ ಎಂಬತ್ತ ಮತ್ತೆ ಇದ್ದಕ್ಕೂ ತುಂಬಾ ಮರಗಳನ್ನೆಟ್ಟು ಬೆಳೆಸಿದ್ರು ಮರಗಳಿಗೆ ನೀರ ಹಾಕಿ ಪ್ರಾಣಿಗಳನ್ನ ರಕ್ಷಿಸಿ ಅವುಗಳನ್ನ ದೊಡ್ದಾಗಿ ಬೆಳಸಿದ್ರು ಹಾಗೆ ಪರಿಸರ ಸಂರಕ್ಷಣೆ ನೆಯಲ್ಲಿ ಅವರ ಅಪಾರ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನ ನೀಡಿದ್ದಾರೆ. ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿ ಅವರ ಸೇವೆ ಪರಿಸರ ಪ್ರೇಮಿಗಳಿಗೆ ಪ್ರೇರೇಪಿಸಿದೆ. ಮತ್ತೆ ಇವರು ಅಂತ ಅಲ್ಲ ತುಂಬಾ ಜನ ಇದ್ದಾರೆ ಅಲ್ವಾ.
ಹ್ಮು
ನಾವ್ ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಸ್ವಚ್ಚವಾಗಿ ಇಟ್ಕೋಬೇಕು ಅದೊಂದೆ ಅಲ್ವಾ.
ಹೌದು ಸ್ವಚ್ಚತೆ ಕಾಪಾಡ್ಬೇಕು ಇಡೀ ನಮ್ಮ್ ಕರ್ನಾಟಕ ಎಲ್ಲ ಸ್ವಚ್ಚತೆ ಕಾಪಡಿ ಇಡೀ ನಮ್ಮ ಕರ್ನಾಟಕ ಎಲ್ಲ ಫುಲ್ ಸ್ವಚ್ಚವಾಗಿರುತ್ತೆ.
ಹೌದು, ಸ್ವಚ್ಛತೆ ಕಾಪಾಡಿದ್ರೇನೆ ಪರಿಸರ ನಮ್ಗೆ ಒಳ್ಳೆ- ಗಾಳಿ ತಂಪಾದ ವಾತಾವರಣ ಎಲ್ಲವವನ್ನು ಒದಗಿಸುತ್ತೆ.
ಹಾ, ಸರಿ ಇಡ್ಲಾ ಮತ್ತ್ ಕಾಲ್ ಮಾಡಿ ನೀವು ಮಾತಾಡೋದಕ್ಕೆ ಧನ್ಯವಾದಗಳು
ಹಾ, ಸರಿ